ಹಲೋ ಸುಮ್ಮನೆ ಕೂತ್ಕೊಂಡಿದ್ವಿ ನೀವು
ನಾವು ಹಂಗೆ ಸುಮ್ಮನೆ ಕುತ್ಕೊಂಡಿದ್ವಿ ಚಾಯ್ ಕುಡ್ದ್ರಾ ಹ್ಞೂ ನಮ್ದಕ ಆಯ್ತಪ್ಪ
ಏನ್ ಸಮಾಚಾರ ಮನೆಯಲ್ಲಿ ಆರಾಮ
ಹ್ಮ್ ಆರಾಮ್ ನೀವು
ಹ್ಮ ಆರಾಮ್
ಹ್ಮ್, ಏನ್ ಮಾಡ್ತಾ ಇದ್ರಿ ಸ್ಲ್ಪ ನಾವು ಇಲ್ಲೇ ಅಜ್ಜಿ ಊರಲ್ಲಿ ಇದ್ವಿ ಹಳ್ಳಿಲ್ಲಿ.
ಹೌದಾ, ನಾನು ಇಲ್ಲೇ ಊರಲ್ಲೇ ಇದ್ದೆ. ಪರೀಕ್ಷೆ ಮುಗಸ್ಕೊಂಡು ಬಂದ್ವಿ ಊರ್ಗೆ.
ಹೌದಾ,,
ಹ್ಮ್, ಅಂದ್ರ ಹಳ್ಳಲಿ ಇದ್ರೆ ಏನು ತುಂಬಾ ಚೆನ್ನಾಗಿದೆ. ಅಂದ್ರೆ ಏನೋ ನೆಮ್ಮದಿ ಊರಲ್ಲಿ.
ಹ್ಮ್, ಅಜ್ಜಿ ಊರ ಅಂದ್ರೆನೆ ನೆಮ್ದಿ. ಅದರಲ್ಲಿನ ಹಳ್ಳಿ ಅಂದ್ರೆ ಇನ್ನುೂ ನೆಮ್ಮದಿ.
ಹೌದು. ನಿಮ್ದಿ ಆಗಿದೆ ಊರಲ್ಲಿ ಪ್ರಶಾಂತವಾಗತ್ತೆ. ಊರು. ಅಂದ್ರೆ ಇಲ್ಲಿದ್ರೆ ಸಮಯ ಕಳೆಯದೆ ಗೊತ್ತಾಗಲ್ಲ.
ಹೌದೌದು. ವಾತಾವರಣ ಅಷ್ಟು ಚೆನ್ನಾಗಿರುತ್ತೆ.
ಇದು ಮಳೆ ಬೇರೆ ಬೀಳ್ತಾ ಇದೆಯಲ್ಲ ಇವಾಗ. ಇನ್ನು ಚೆನ್ನಾಗಿದೆ ತ
ಹ, ನೀವು್ಹೊಲಕ್ಕೆಲ್ಲ ಹೋಗ್ತೀರಾ ಹಳ್ಳೀಲಿ.,
ಹೂ, ಹೋಗ್ತವಿ ಇದೆ ನಮ್ದು ಹೋಲ ಅಂದ್ರೆ ಸಂಜ ಸಂಜೆ ಸಮನೆ ಸಮಯದಲ್ಲಿ ಹೋಗ್ತೀವಿ. ಅಂದ್ರೆ ಅಲ್ಲಿ ತಂಪಾಗಿರುತ್ತಲ್ವಾ ಅಂದ್ರೆ ಬೆಳಿಗ್ಗೆ ಎಲ್ಲ ಫುಲ್ ಜಾಸ್ತಿ ಬಿಸಿಲುಇರುತ್ತಲ್ಲ.
ಹೌದೌದು,. ಇವಾಗ ಮಾವಿನ ಕಾಯಿಬೇರೆ ಬೀಳ್ತಾ ಇದೆ.
ಹೌದು, ಮಾವನ್ಕಾಯಿ ಹಲಸಿನ ಹಣ್ಣು ಎಲ್ಲಾ ಸಿ ಆಗುತ್ತೆ ನಮ್ಮ ಜೀವನದೆಲ್ಲ ಇದೆ
ಜಾಸ್ತಿ ಜನ ಇದ್ದಾರಲ್ಲಾ ಈ ಬೊಮ್ಮಕ್ಳ ಎಲ್ಲ ಅಜ್ಜಿವ್ರಗೆಲ್ಲ ಅವರು ಜಾಸ್ತಿ ಇರ್ತಾರೆ.
ಹೌದು. ಅಂದ್ರೆ ಇಲ್ಲಿ ಅಕ್ಕಪಕ್ಕದ್ ಮನೆ ಹೊರದ್ರಲ್ಲ ಆಟ ಆಡ್ಕೊಂಡ್ ಮಕ್ಳು ಇರ್ತಾರೆ.
ಹೌದು, ಹ್ಮ್
ಆಟ ಆಡ್ಕೊಂಡು ಈಗ ಅಕ್ಕಪಕ್ಕದ ಮನೆಯವರೆಲ್ಲ ಮಾತಾಡ್ಕೊಂಡು. ಸಮಯ ಕಳೆದ ಗೊತ್ತಾಗ್ತಾ ಇಲ್ಲ.
ನಿಜ ಅಪ್ಪ ಮಳೆ ಬಂತಂದ್ರು ಇನ್ನು ಚೆನ್ನಾಗಿರುತ್ತೆ. -
ಹೌದು, ಅಂದ್ರೆ ಹಳ್ಳಿಲಿ ಎಷ್ಟು ನಿಷ್ಕಲ್ಮಶವಾದ ಪ್ರೀತಿಅಲ್ಲ ಅವ. ಎಲ್ಲ ಇವಗ ಯಾರ ಅಂತಾನೆ ಊರಲ್ಲಿ ಇರ್ತೀವಿ ಯಾರು ಅಂತಾನೆ ಗೊತ್ತಿರಲ್ಲ. ಇಷ್ಟ ಚೆನ್ನಾಗ್ ಮಾತಾಡ್ಸ್ತಾರೆ ಇಲ್ಲ ಬಂದಿರಾ ಏನು ಎಲ್ಲ ಆರಾಮಿದೀರಾ ಅಂತ. ಆದ್ರೆ ಈಗ ನಗರ ಅವರೆಲ್ಲ ಅಲ್ಲೆಲ್ಲಾ ಪಕ್ಕದ ಮನೇಲಿ ಯಾರಾದ್ರೂ ಏನಾರಲ್ ಸತ್ತ ಹೋದ್ರುನು ಅವ್ರಿಗೆ ಗೊತ್ತೇ ಇರಲ್ಲ ಏನಾಗಿದೆ ಏನು ಅಂತ. ಯಾರು ಮಾತಾಡ್ಸಲ್ಲ ಏನಿಲ್ಲ. ಹೌದು ನಮ್ಮ- ಇಲ್ಲಿ ಅವ್ರ ಜನ ಮನ್ಸು ಪ್ರೀತಿಯ ಎಲ್ಲ ಜಾಸ್ತಿ
ಹ್ಮ್, ಹೌದು ಹೊಲ ಹೋದ್ರನು ಜೊತೆಗೆ ಕರ್ಕೊಂಡ್ ಹೋಗ್ತಾರೆ ಜೊತೆಲ್ಲೇ ಬರ್ತಾರೆ.
ಹ ಅಂದ್ರೆ ಹಳ್ಳಿ ಜನ ಹೆಂಗಂದ್ರೆ, ನಮ್ದು- ನಮ್ದು ಅನ್ನೋದ್ಕಿನ್ನ ನಮ್ದು ಎಲ್ಲ ಅಲ್ವಾ ನಾವೆಲ್ಲಾ ಮಾಡೋಣ ಬಿಡು ಜೊತೆಗೆ ಎಲ್ಲರೂ ಚೆನ್ನಾಗಿರಾನ ಎಲ್ಲರೂ ಜೊತೆಯಾಗಿರಣ ಅನ್ನೋದು ಒಗ್ಗಟ್ಟು ಜಾಸ್ತಿ ಹಳ್ಳಲಿಎಲ್ಲ.
ಅವ್ರೇ ಮಾಡ್ಕೊಟ್ಟ ಹೋಗಿರ್ತಾರೆ.
ಹೌದು, ಅದೇ ಅಂದ್ರೆ ಒಗ್ಗಟ್ಟ ಜಾಸ್ತಿ ಹಳ್ಳಿಲೆಲ್ಲ. ಅಂದ್ರೆ ನಮ್ದು ನಾವೆಲ್ಲರೂ ಚೆನ್ನಾಗಿರಣ್ಣ ಅಂತ. ಆದ್ರೆ ಇಲ್ಲಿ ನಗರ ಹಂಗೆಲ್ಲ ಇಲ್ಲ. ನಾವ್ಚೆನ್ನಾಗಿದ್ರೆ ನಾವ ಅಷ್ಟೇ ಚೆನ್ನಾಗಿರ್ಬೇಕು ಅವ್ರದ ಏನಾದ್ರು ಏನು ತರ ಮಾಡ್ತಾರೆ
ಹ್ಞೂ, ಅಂದರೆೆ ಇವಾಗ ಏನಪ್ಪಾ ಬಟ್ಟೆ ಹೋಗ್ಯಕೋದ್ರು ಜೊತೆಲ್ಲೆ ಕರ್ಕೊಂಡ್ ಹೋಗ್ತಾರೆ. ಎಲ್ಲ ಹೋದ್ರೂ ಜೊತೆ ಜೊತೆಯಲ್ಲೆ ಹೋಗ್ತಾರೆ. ಅದ್ರ ಜಾತ್ ಹ್ಮ್
ಹಳ್ಳಿ ಜನಗಳು ನಂದ್ರೆ ಭಾವನೆಗ್ ಜಾಸ್ತಿ ಬೆಲೆ ಕೊಡ್ತಾರೆಳ ಸಂಬಂಧಗಳಿಗೆ ಭಾವನೆಗ್ ಿಗೆಲ್ಲ ಈಗ ಅಲ್ಲಿ ಮನೇೆಯಲ್ಲಿ ಒಂದು ಹಸು ಕೋಳಿ ಎಲ್ಲ ಸಾಕಿರ್ತಾರಲ್ವಾ
ಹೌದು ಮ ಜಾತ್ರೆ ಮದ್ವೆ ಅಂತ ಮದ್ವೆ ಜಾತ್ರೆ ಹತ್ರೆ ಅನ್ಬಿಟ್ರೆ ಇನ್ನೂ ಸಂಭ್ರಮ ಅವ್ರಿಗೆ
ಹ್ಮ ಹೋಗಗೆ ಜಾಸ್ತಿ ಸಂಭ್ರಮ ಅಂದ್ರೆ ಎಲ್ಲಾರೂ ಜೊತೆಗ್ ಒಗ್ಗಟ್ಟಂಗ ನಿಂತಕ ಹ ಊರೆಲ್ಲ ಎಲ್ಲಾ ಜಾಸ್ತಿ ಇನ್ನು ಅಲಂಕಾರ ಮಾಡ್ಬಿಟ್ಟು ಎಲ್ಲರೂ ಈ ಪಕ್ಕವದ್ ಮನೇಲಿ ಮದ್ೆ ಮದ್ವೆ ಅಂದ್ರೆ ಅವ್ರ ಮನೇಲೆೇ ಮದ್ವೆ ಇದ್ದಷ್ಟು ಸಂಭ್ರದಮ್ನಾಗ ಎಲ್ಲೂ ಕೆಲ್ಸ ಮಾಡ್ಕೊಂಡು ಅಂದ್ರೆ ಅವ್ರದ್ದು ಹಳ್ಳಿ ಒಂದ ಒಂ ತರಾ ಪ್ರೀತಿನೇ ಒಂದಂತರ ವಿಭಿನ್ನವಾಗಿರುತ್ತೆ ನಮ ನಗರಕ್ಕೂ ಒಳ್ಳೀಲುೂ ಈಗ ನೈಟ್ ರಾತ್ೇನನು ಅಷ್ಟೆ ಎಲ್ಲ ಊಟ ಮಾಡ್ಕೊಂಡು ಎಲ್ಲರ ಜೊತೆ ಕುೂತ್ಕೊಂಡು ಕೊಂಡು ಎಲ್ಲಾ ಮಾತಾಡ್ಕೊಂಡು ಎಲ್ಲ ಅಡ್ಗೆ ಹಾಕೊಂಡು ಚೆನ್ನಾಗಿರುತ್ತೆ ಅಲ್ಲಿ ಬಿಲ್ಡಿಂಗ್ಗಳು ಕುೂತ್ಕೊಂಡು ಆಚೆ
ಹ ಇವಾಗ ತಾತ ಅಜಿ ಇದೆಲ್ಲ ಐತ್ೊಂದ ಕಟ್ಕೊಂಡ್ ಮಾತಾಡ್ತಾ ಇರ್ತಾರೆ ್ಮ ತಾತವರೆಲ್ಲಾ ಮುಂಜಾನೆ ಅಜ್ಜಿರೆೆಲ್ಲ ಸಂಜೆ
ಹ್ಮ ಸಂಜೆ ಎಲ್ಲರೂ ಮುಗಸ್ಕೊಂಡ್ ಬಂದಿರ್ತಾರಲ್ಲ ಒಲ್ಕ್ಕೆ ಎಲ್ಲಾ ಹೋಗ್ಬಿಟ್ಟು ಕೆಲ್ಸ ಮುಗಿಸ್ಕೊಂಡು ಆರಾಮ ನಿಮಡಿಿಯಗ ಮಾತಾಡ್
ಹ್ಮ್ ನೀನ್ ಹಳ್ಳಿ ಊರ್ ಜಾತ್ರೆ ನೋಡಿದಯಾ
ಹ್ಮ ಓಡಿದ್ದೀನಿ ಅಂದ್ರೆ ಚೆನ್ನಾಗ್ ಮಾಡ್ತಾರೆಲ್ಲ ಜಾಸ್ತಿ ಒಗ್ಗಟ್ಟ ಟ್ಟಾಗಿ ಮಾಡ್ತಾರೆ ಎಲ್ಲಾನೂ
ನಾವ ಅಷ್ಟು ಹೋಗಲ್ಲ ನೀನ್ ಹೋಗಿ ಎಲ್ಲಾ ಹೇಳದ್ರ ಬಗ್ಗೆಾತ್ ಮಾ ಹೆಂಗಿರುತ್ತೆ ಅಂತ
ಜಾತ್ರೆಯ ಅಂದ್ರೆ ಒಂದ್ ಐದ್ ದಿನ ಮಾಡ್ತಾರೆ ಜಾತ್ರೆೆಯ
ಹ್ಮ್
ಅಂದ್ರೆ ಒಂದೊಂದ ದಿನ ಒಂದೊಂದ್ ಸಂಪ್ರದಾಯ ಮಾಡ್ತಾರೆ ಅಂದ್ರೆ ಹಳ್ಳಿ ಹೆಂಗಗೆ ಅಂದ್ರೆ ಎಲ್ಲ ಊರು ಚಿಕ್ಕಾಗ ಇರುತ್ತೆ
ಹ್ಮ್
ಆದ್ರೆ ಜನಗಳು ಕಡಿಮೆ ಇದ್ರುನು ಭಾವನೆಗಳು ಜಾಸ್ತಿ ಇರ್ತವೆ ಅ ಅಂದ್ರೆ ಹಳ್ಳಿಲಿ ಎಲ್ಲಾ ಈಗ ಹೆಂಗ ಇಲ್ಲಿ ನಗರದಾಗ ಏನ್ ಸೌಲಭ್ಯಗಳು ಇರ್ತವೋ ಅಲ್ಲೆಲ್ಲಾ ಇರಲ್ಲ ಹಣಿಲಿ ಆದ್ರೂನು ಎಷ್ಟು ಚೆನ್ನನ್ನಾಗಿರುತ್ತೆ ಈಗ ರಸ್ತೆಗಳಾಗ್ಲಿ ಎಲ್ಲ ಇಷ್ಟು ಚೆನ್ನಾಗಿರುತ್ತೆ ಬಟ್ ಅಲ್ಲಿಲ್ಲ ಎಲ್ಲಾ ಹಂಗಿರಲ್ಲ ಮತ್ತೆ ಬಸ್ ಸೌಲಭ್ಯ ಇರಲ್ಲ ನೆಡ್ಕೊಂಡೆಲ್ಲಾ ಓಡಾಡ್ತಾರೆ ಅದ ಹಳ್ಳಿ ಕಡೆಗ ಒಂದು ಆರೋಗ್ಯವಾದ ಊಟನೂ ಮಾಡ್ತಾನೆ
ಇವಾಗ ಹಳ್ಳಿ ಕಡೆ ಬಸ್ಸಸ್ೇ ಇರಲ್ಲ ಹತ್ತು ಕಿಲೋಮೀಟರ್ ಹಗೆ ನಡ್ಕೊಂಡೆ ಹೋಗ್ತಾರೆ ಶಾಲೆ ಗೆ ಎಲ್ಲ ಗೊತ್ತಾ
ಹ ಊದು ಜಾಸ್ತಿ ಗಟ್ಟಿ ಇರ್ತ ತ ಹಳ್ಳಿ ಕಡೆಯವ್ರು ಅವ್ರ ಮನ್ಸು ಕೂಡ ಅಷ್ಟೇ ಚೆನ್ನಾಗಿರುತ್ತ ಕಡ ಅವ್ರೆಲ್ಲ ಗೋರ್ಮೆಂಟ್ ಸ್ಕೂಲ್ ಗೋ ಸರ್ಕಾರಿ ಶಾಲೆಗೆಲ್ಲ ಹೋಗ್ಕೊಂಡು ಎಷ್ಟು ಖುಷಿ ಖುಷಿ ಖುಷಿ ಆಗಿರ್ತ ಅಂದ್ರೆ ಯಾವದೇ ಭೇದ ಭಾವ ಮಾಡಲ್ಲ ಎಲ್ಲರೂ ಚೆನ್ನಾಗಿರ್ತಾರೆ
ಹ್ಮ್ ಅಂದ್ರೆ ನೀನ್ ಅವಾಗ ಶಾಲಾಗೆಲ್ಲಾ ಅಷ್ಟ ಹತ್ತು ಕಿಲೋಮೀಟರ್ ನಡೆದಯ ನಮ್ಮಮ್ಮ ಎಲ್ಲ ಅವಾಗ ನಡಿ
ನಾವೆಲ್ಲ ನೆಡ್ದಿಲ್ಲ ಬಟ್ ಹ್ಮ ನಮ್ಮ್ ಅಜ್ಜಿ ನಮ್ಮಅಮ್ಮ ಅಪ್ಪ ಅವ್ರಲ್ಲಾ ನೆಡೆ್ದವ್ರೆ ಆದ್ರೆ ನಮ್ ಹಾಗಗೆ ಅಪ್ಪಾಜಿ ಅಮ್ಮ ಅವರು ನಮ್ಮ ಮಕ್ಕಳು ನೆಡಬಾರ್ದು ಅಂತ ಮತ್ತೆ ಎಲ್ಲಾ
ಹ್ಮ್ ಅವಾಗ ಬೆಳ್ಕು ಮನೇಗೊಂದು ಬಲ್ಪು ಇರ್ಲಿಲ್ವಂತೆ
ಅವು ದೀಪ ಹಚ್ಕೊಂಡ ಎಲ್ಲ ಓದಿದಿದ್ದಾರೆ ಇವಾಗ್ಲೂ ಒಂದೊಂದು ಮನೆಯಲ್ಲಿ ಆ ಸಂಪ್ರದಯ ದೀಪಗಳೆಲ್ಲ ಇದ್ದಾವ್ ನೀನು ನೋಡಿರ್ತೀನೋ ಇವಾಗ ನನ್ ಮನೆಯಲ್ಲಿ ಹೌದು ಅಂದ್ರೆ ಇವಾಗ ಸ್ವಲ್ಪ ಅದು ಬ ಬಲ್ಪ್ ಹಾಕಿರಲ್ವಲ್ಲ ಅವ್ರೆಲ್ಲಾ ಇವಾಗ ಒಂದೊಂದು ಮೇಣದ ಬತ್ತಿ ಎಲ್ಲ ಹಿಡ್ಕೊಂಡು ಜೀವನ ಮಾಡ
ಹ್ಮ್ ಹೌದು ಇವಾಗೆಲ್ಲ ಸ್ವಲ್ಪ ತಾಂತ್ರಿಕ ಎಲ್ಲ ಸ್ವಲ್ಪ ಇದಾಗಿದೆ ಅವಾಗೆಲ್ಲ ಏನು ಇರಲಿಲ್ಲ ಸುಮ್ನೆ ಹಂಗೆ ಅವಾಗೆಲ್ಲಾ ಹ್ಮ್ ಕಲ್ ತಗೊಂಡು ಗಿರದ್ರೆ ಬೆಂಕಿ ಬರ್ತ್ತ ಭರ್ತಿತಂತೆ
ಆಕ್ಚುಲಿ ಇಷ್ಟೊಂದೆಲ್ಲಾ ನಾವವು ಮುಂದುವರ್ದಿದ್ದೀವ ಅಂದ್ರೆ ಅಹ ಬುನಾದಿ ಫಸ್ಟ್ ಹಳ್ಳಿಯಿಂದಾನೇ ಅವರೆಲ್ಲ ಎಲ್ಲ ಸುತ್ಕೊಂಡು ಓಡಾಡಿ ಎಲ್ಲ ಕಂಡು ಹಡ್ಬಿಟ್ಟು ಆಮೇಲೆ ಇವಾಗ ಬರ್ತಾ ಬರ್ತಾ ಬರ್ತಾ ಸ್ವಲ್ಪ ತಿಳ್ಕೊಂಡ್ ತಿಳ್ಕೊಂಡ್ ಅದ್ರ ಬಗ್ಗೆ ಇವಾಗ ಇದ ಇದಕ್ ಬಂದಿದೀವಿ
ನೀ ಎಷ್ಟೇ ದೊಡ್ಡ ವ್ಯಕ್ತಿ ಆಗಿದ್ರರು ಒಂದ ಹಳ್ಳಿಯಿಂದ ಜೀವನ ಮಾಡೇ ಬಂದಿರ ಕಷ್ಟದಿಂದ ಬಂದಿರ್ತಾರೆ
ಇಲ್ಲಿ ಜ ಅಂದ್ರೆ ಹಳ್ಳಿಲ್ಲಿ ಭಾವನೆಗಳಿಗೆ ಅದಕ್ಕೆ ಬೆಲೆ ಕೊಡ್ತಾರೆ ಹತ ಬೇರೆ ಕಡೆಲ್ಲ ಬರ ದುಡ್ಡು ನಾವ್ ಚೆನ್ನಾಗಿ ಬಟ್ಟೆ ಹಾಕ್ ಹಕೊಂಡಿದ್ರೆ ಚೆನ್ನಾಗಿದ್ರೆ ನೋಡೋಕ್ ಚೆನ್ನಾಗಿದ್ರೆ ಅಷ್ಟೇನೆ ಬೆಲೆ ಕೊಡ್ತಾರೆ ಆದ್ರೆ ಹಳ್ಳಿ ಗೆಲ್ಲಾ ಜನ ಇಲ್ಲ ಅಂದ್ರೆ ನಾವ್ ಹೆಂಗಾದ್ರು ಇರ್ಲಿ ನಮ್ಮವರೆಲ್ಲ ಅನ್ಕೊಂಡ್ ಚೆನ್ನಾಗ್ ಮಾತಾಡ್ಕೊಂಡು ಚೆನ್ನಾಗಿರುತ್ತೆ ಅಂದ್ರೆ ಭಾವನೆಗಳು ಎಷ್ಟು ಬೆಲೆ ಕೊಡ್ತಾರಲ್ಲ ಅನ್ಸುತ್ತೆ ಅಲ್ಲಿ ಇದ್ಬಿಟ್ರೆ ಸಮಯ ಕಳೆದೆ ಗೊತ್ತಾಗಲ್ಲ ಎಲ್ಲರೂ ಅಕ್ಕಪದ್ಮನೆಯವರೆಲ್ಲಾ ಬರ್ತಾರ ಆಟ ಆಡ್ಕೊಂಡು ಮತ್ತೆ ಇಲ್ಲ ನ ಮನೇಲಿ ಅಡಗೆ ಮಾಡಿದ್ರೆ ಆ ಅವರು ಅಂದ್ರೆ ಏನಾದ್ರು ವಿಶೇಷವಾಗಿ ಮಾಡಿದ್ರೆ ತಗೊಂಡೋಗಿ ತಗೊಂಡ್ ಬಂದರೋದು ಹ್ಮ ಚೆನ್ನಾಗಿ ಚೆನ್ನಾಗಿರು ಮತ್ತೆ ಈಗ ಬಟ್ಟೆಗಳಿ ಆಗ್ಲಿ ಈಗ ಯಾರೋ ಒಬ್ರು ಏನೋ ಬಟ್ಟೆ ಹೊಸ ಬಟ್ಟೆ ತಗೊ ಬಂದಿರ್ತಾರೆ ಅನ್ಕೋ ನಮ್ಮ ಅವರು ಖುಷಿಯಾಗಿ ಬಂದ್ಬಿಟ್ಟು ಅದನ್ನೆಲ್ಲ ಬಟ್ಟೆ ಎಲ್ಲ ನೋಡ್ಬಿಟ್ಟು
ಹ ಚೆನ್ನಾಗಿದೆ ತುಕ ಅಂತ ಎಲ್ಲ ಹಂತಾರೆ ಹ್ಮ ಏನು ಯಾವಾಗ ಮತ್ತೆ ಬರೋದ ಅಲ್ಲದೇ ಇದಬೇಕಾ ಇನ್ನ ಅಲ್ಲಿಲ್ಲ ಹಳ್ಳಿಲ್ಲೇ ಇರ್ಬೇಕಾ ಇನ್ನುೂ ಹಳ್ಳಿಲೇ ಇರ್ಬೇಕಾ ಇನ್ನು ಹಳ್ಳಿ ಲ್ಲೆ ಇರ್ಬೇಕಾ ಇನ್ನುವಾ